ಹ್ಮ ಎಲ್ಲಿದ್ದೀರಾ
ಇಲ್ಲೇ ಹೊಲ್ಸೆಡ್ ಬೈಯ ಸರ್.
ಏನ್ ಮಾಡ್ತಿದೀರಾ ಸೀಬೆ ಕಾಯಿನ ಸರ್ ಏನ್ ಹಾಕಿದ್ರ ಸರ್ ತೋಟಕ್ಕೆ ಸೀಬೆ ಕಾಯಿ ಹ್ಮ್.
ಸೀಸನ್ ಆಗ್ಬಿಟ್ಟದೆ ಒಂದೆ ಒಂದು ಕುಡ್ಕಾ ಆರ್ತಾ ಇದ್ದೀನಿ ಹ
ಹೇಳಿ ಹೇಳಿ. ನಾವ. ಅಲ್ಲಿ ಗದ್ದೆಗೆ ಬಂದಿದ್ವಿ ನಾವೇ. ನನ್ನೆ ಮಳೆ ಹೂದಿತ್ತು. ನಾವು ಬಿತ್ತನೆ ಮಾಡ್ಬೇಕು ಅಂತ. ಹದ. ಇದು ಹಸಿರು ಅಲ್ಸಂದ.
ಹಾ ಹಾ.
ಬಿತ್ತನೆ ಮಾಡ್ಬೇಕ ಅಂತ ನೋಡ ಅಂತ ಬಂದಿದೆ ಜಮೀನು.
ಹಾ ಹಾ.
ಹಾ.
ಹಾ ಹೇಳಿಸ ಹಂಗೆ. ಹೆಂಗೆ ಸರ್ ಅದು ಬಿತ್ನೆ ಸ್ವಲ್ಪ ನಮಗೂಸ.
ಸರ್ ಅದ ಹಸರು ಕಾಳು ಮುದ್ದು ಅಲ್ಸಂದ್ರೆ ಈಟ್ ಟೈಮಲ್ಲಿ ಬಿತ್ತಕ ಒಳ್ಳೆ ಅವದಿ ಸರ್ ಟೈಮಿಂಗ್ಸು.
ಹಾ
ಹಾ ಈ ಟೈಮ್ ಅಲ್ಲಿ ಹ ನೋಡಿ ಸಿಕ್ಕದ್ರಿ.
ಹಾ ಸರಿ ಸಾರ್
ಇ ಟೈಮ್ಲ್ಲಿ ಒಳ್ಳೆ ಬಿಸನೆ ಮಾಡಬಹುದು ಸರ್.
ಹ ಹಾ
ಈಗ ಮೊದ್ಲು ಮಣ್ಣ ಅದ ಮಾಡ್ಕೊು ಸರ್ ಹೂಳನ ಮಾಡಿ. ಕರ್ಕ. ಉಳುಮೆ ಮಾಡಿ ಮಣ್ಣ ಸಣ್ಣ್ಮಣ್ಣ ಮಾಡ್ಕೊಬೇಕು ಸರ್.
ಹಾ
ಆಮೇಲೆ . ಎರ್ ಕೈಲಿ ಆಗ್ಲಿ ಅಥವಾ. ಮಟ್ರಲ್ಲ ಆಗ್ಲಿ ಮತ್ತೊಂದ್ಸತಿ ಉಳುಮೆ ಮಾಡಿ ಬಿತ್ತನೆ ಮಾಡ್ಬೇಕು.
ಹಾ ಸರ್.
ಅಸರುದು ಅಲ್ಸಂದ. ಹ ಕೊ ಕೊಡಗ. ಾವ ಈ ಇದ ಅಲ್ತಿ ಇದ್ ಮಾಡ್ಕೊಂಡು ಹಸರು ದ್ನ ನಾವ್ ತೋಟಗಾರಿ ಹಕದಾಗ್ಲಿ ಅಥವಾ ರೈತರು ಬೆಳದಿ ಮಡಗಿರೋದಾಗ್ಲಿ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ ತಳಿನ.
ಹಾ ಸರ್.
ಬಿತ್ತನೆ ಮಾಡ್ಬೇಕು
ಹೆಂಗೈತೆ ಸರ್ ಅದು ರೈಶು ಬಿತ್ನೆಗೆ ಸಪ್ರೇಟ್ ರೇಟ್ ಆತ ಅಥವಾ ಆಮೇ ಎಲ್ಲ ಒಂದೇನಾ
ಬಿತ್ನೆಗೆ ನೂರು ರೂಪಾಯಿ ಸರ್ ಉದ್ದ ನಮ ತಮ್ ತಕಳೋದಾದ್ರೆ ಎಂಬತ್ ರೂಪಾಯ ತಗತ್ತಾರ ಬಿತ್ತನೆ ಉದ್ದ್ರೆ ನೂರು ನೂರ ಐವತ್ತು
ಹಾ ಹಾ
ಈಥರ ನಡುತ್ತೆ ಸರ್ ರೇಟು ದ ಹ ಅದನ್ನು ನಾವು ನೋಡ್ಕೊಂಡು ಒಳ್ಳೆ ತಳಿನ ಸೆಲೆಕ್ಟ್ ಮಾಡ್ಕೊಂಡು ಬಿತನೆ ಮಾಡ್ಬೇಕು ಸರ್ ಮಳೆ ಏನಾದಾರರು ಆದ್ರೆ ಬಚ ಸರ್ ಮಳೆ ಇಲ್ಲ ಅಂದ್ರೆ ತುಮ ಸಟಲ್ಲಿ ನೀರ್ ಇದ್ರೆ ನೀರ್ ಕಟ್ಬೇಕಾಗತ್ತೆ
ನೀರ್ ಕಟ್ಟಿದ್ರೆ ಅದ್ಕ್ಕೆ ಏನು ಅಂತ ಪೋಸ್ಟ ಬರ್ತದ ಸರ್ ಅಲ್ಲ
ಹ ಅದಕ್ಕೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀರಾವರಿ ಉದ್ದ ನೀರಾವರಿ ಹೆಸರು ಉದ್ದೇ ಸೆಲೆಕ್ಟ್ ಮಾಡ್ಬೇಕು ಸರ್ ನಾವ್ ಹೇಳ್ತ ಹ ಚೆನ್ನಕ್ ಮಾಡ್ಕೊಂಡು ಒಳ್ಳೆ ತಳಿನ
ಹ್ಮ್
ಬಿತ್ತನೆ ಮಾಡ್ಬೇಕು ಬಿತ್ತನೆ ಮಾಡಾದ್ಮೇಲೆ ಅದಕ್ಕೆ ಈಗಂದು ಸಿಚುವೇೇಶನ್ ಕಳೆ ಜಾಸ್ತಿ ಇರೋದ್ರಿಂದ ಕಳೆನಾಶಕ ಬರುತ್ತೆ ಬರ್ದೇ ಬಾಬಿೋಡ್ ಕಳೆನ ಚಕನ ಸಿಂಪಣೆ ಮಾಡ್ಬೇಕು ಏನ್ ಮಾಡಿ ಅಂತ ನ ಕಳು ಕಳೆನ ಶಕ ಸಿಂಪಣೆ ಮಾಡಿ ಬಾಯ್ ಆದ್ಮೇಲೆ ಹಹ ಇನ್ನು ಅದು ಒಂದು ಮೂರ್ ತಿಂಗಳು ಫಸ್ಲಾಗಿರುತ್ತೆ ಬೆಳೆ ಒಳ್ಳೆ ಭವಿ ಮೂರ್ ತಿಂಗಳಿಗೆ ಅದು ಹೂ ಬಿಟ್ಟು ಕಾಯಿ ಬಿಡಕ್ ಸ್ಟಾರ್ಟ್ ಆಗತ್ತೆ
ಹ
ಕಾಯಿ ಬಿಟ್ಟ್ಮೇಲೆ ಆ ಒಕ್ನೆ ಮಾಡ್ಬೇಕು ಸರ್ ಅದು ಒಣಗದ್ಮೇಲೆ ತಳ್ಳ ಆದ್ಮೇಲೆ
ಅದೇ ಮಾಮೂಲಿ ಹಡುಗಲಿಂದ ಹೊರ್ಕೊಂಡು ಸಕ್ತ್ ತರ ಮಾಡ್ಕೊಂಡು
ಇವಾಗ ಏನು ಮಿಷಿನ್ ಗಳು ಬಂದಿವೆ ಸರ್ ಮಿಷಿನ್ ಜಾಸ್ತಿ ಒಂದ್ ಗಂಟೆಗೆ ಎಷ್ಟ ಕೇಳ್ತಾರ ತಗತ್ರಿ
ಅಂದ್ರ ಸರ್ ಅದ್ರಿಂದ ಉುಳ್ಳಿ ಇಿ ಮಿಷಿನ್ ಒಳಗೆ ಉಳ್ಕೊಳದು ಆತರ
ಹ ಹಗೆ ಅದೇ ತರ ಪ್ರಾಬ್ಲಮ್ ಆಯ್ತ ವೆ ಸರ್
ಹಾ ಹಾ್ರೆ ನಿನ್ ಪ್ರಕಾರ ನಮ್ಲಿ ರೋಡ್ಕ ಥ್ಯಾಟ್ರ ರೋಡಸ್ಕೊಳ್ಳೋದೆೇ ಬೆಸ್ಟ್ು ಹ್ಮ್
ಚೆನ್ನಾಗಿರೋದ ಸಿಗಪ ಸರ್ ನಮಗೆ ಹಾ ಏಳ ಸಸ್
ಹಾಯ
ಹನ್ ಬಾ ಅದಾವ ನಮ್ ಕೂ
ಮಾತಾಡಬೇಡ್ಕ ಮಾವನ್ ಕಡ ಹೆಂಗಂತಂಗ
ಹ
ಇನ್ನ ರೆಡಿ ಮಾಡ್ತಿ ಹಾ ಹೇಳೇಳ್ಸಾ ಹೇಳಸಾ
ಹಾ ಅದೇ ಮೆಷಿನ್ ಅಲ್ಲಿ ಕಟ್ ಮಾಡಸ್ಬೋದ ಇಲ್ಲಾಂದ್ರ ಇಲ್ಲಾಂದ್ರೆ ನಾವೇ ಕೂಲಿ ಕಾರ್ಮಿಕರ ತರ ಕೂಲಿ ಕಾರ್ಮಿಕರಿಂದ ಕಟ್ ಮಾಡಸಿ ವಕನೆೆ ಮಾಡ್ಬೋದು ೆ ನಾ್ ಕೇಳ್ತಿರದು ೋಷನೆೆ ಮಾಡ್ಮೇಲೆ ಅವರೇ ಬಂದು ನಮ್ಮ ಹತ್ರನೇ ತಗತ್ತ ತಾರೆ ಸರ್ ಮಾರ್ಕೆಟಿಂಗ್
ಹ ಹ ದಲ್ಲಾಳಿಗಳು
ದಲ್ಲಾಳಿಗಳು ಬಂದು ನಮ್ಮ ಹತ್ರನೇ ಖರೀದಿ ಮಾಡ್ಕಾನ ಹೋಗ್ತಾರೆ ಇಲ್ಲ ನಾವೇ ಮಾರ್ಕ್ ಕೆಟ್ಟ ತಗೋ ಆಗ್ಬೋದು
ಯಾವ ಈ ಗಲ್ಲಾಳ ಹಾಕ ಲಾಭ ಮಾಡ್ಬೋದಾ ಅಥವಾ ಮಾರ್ಕೆಟ್ ಹಾಕದ್ರೆ ಲಾಭ ಮಾಡ ಹಬ
ಅಂದ್ರೆ ನಿಮ್ಗೆ ಯಾವವು್ದು ಬೇರೆ ಕೆಲಸ ಎಲ್ಲ ತಾಳ್ಮೆ ಇದ್ದೀರಿ ಅಂದ್ರೆ ನೀವೇ ಮಾರಿದ್ರೆ ಬೆಸ್ಟ್ ರೈಟ್ ಸಿಗುತ್ತೆ ಸರ್
ಹ್ಮಞ ಸ
ನಿಮ್ ಬೇರೆ ಕೆಲ್ಸಗಳ ನಾವವು ಮಾಡಕ್ ಆಗಲ್ಲ ಅಂದ್ರೆ ದಾಳಿ ಎಷ್ಟು ಸಿಗುತ್ತೆ ಎಷ್ಟು ಕೊಡ್ಬಿಡದು್ ಬೆಷ್ಟು
ಹ್ಮ್ ಹಾ
ಹ್ಮ್
ಏನ್ಯತ ಸರ್ ರೇ ಅದು ರೇಟ್ ರೇಟ್ ಏನಾಯತ ಅದು ಈಗ
ಈಗ ಎಂಬತ್ತು ಎಂಟು ಸಾವಿರ ರೂಪಾಯಿ ನಡೀತಿದೆ ಸರ್ ಕ್ವಿಂಟಲ್ಗೆ ಹ ಟಮಟ ಹಾ
ಎಂಟು ಸಾವಿರ ನಾರ್ಮಲ್ ಸರ್ ಉಳ್ಳಿ ಬಿಟ್ರೆ ಹೆಸರು ಉದ್ದು ಉದ್ದು ಉದ್ದ ಹೆಂಗೆ ಸರ್ ಉದ್ದು
ಉದ್ದು ಸೇಮ್ ಪ್ರೊಸಿಜರ್ ಸರ್
ಹಾ
ಅದು ಬಿ
ಸೇಮ್ ಪ್ರೊಸ ಅದ್ರೂದ ರೇಟು
ಇಪ್ಪತ್ತು ನೂರ ಐವತ್ತು
ಅಂದ್ರೆ ಅದೇ ಜಾಸ್ತಿ ಆಯ್ತು ರೇಟು ಹುಂ ಹುಂ
ನಿಮ್ಮ ಕ ಹೌದು ಹೆಸರಿಗಿಂತ ಉದ್ದು ಬೆಸ್ಟ್ ಸರ್
ಹೆಸರು ಉಳ್ಳಿಗಿಂತ ಇದೇ ಬೆಸ್ಟು ಹ್ಮ್ ಹ್ಮ್
ಸರಿ
ಹೇಳಿ ಸರ್ ಸರ್ ಬಾಳ ಹಾಕ್ಬೇಕು ಅಂದಕೊಂಡಿದವಿ ಅದರ ಬಗ್ಗೆ
ಬಾಳೆಹಣ್ಣು ಸರ್ ಎಷ್ಟು ಎಕ್ರೆ ಜಮೀನಿದೆ ಸರ್ ನಿಮ್ಗೆ
ಒಂದುವರೆ ಎಕರೆ
ಒಂದೂವರೆ ಎಕರೆನಾ ಸರ್ ಅದಕ್ಕ ಒಂದೂವರೆ ಎಕರೆಗೆ ಇಲ್ಲಾಂದ್ರ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಕಟ್ಟ ಇಡಿತಾವೆ ಸರ್
ಹಾ ಹಾ ಶಶಿ
ಹ ನೀವು ಸಸಿನರು ತಂದು ಹಾಕೋದು ಅಥವಾ ಗೆಡ್ಡೆ ತಂದಾಕರು ಬರ್ತದೆ
ಹ್ಮ
ಹ್ಮ್ ಹಾ ಸರ್
ಹ್ಮ
ಗೆಡ್ಡನವರು ತರ್ಬೋದು ಸಸಿನವರು ಹಾಕ್ಬೋದು ಅದೇ ಒಂದ್ ಎಕರೆಗೆ ಸಾವಿರದ ಇನ್ನೂರು ಗಿಡ ಇಳೀತವೆ
ಹ್ಮ್ ಸರ್ ಹಂಗೆ ಒಂದು ವಾರ
ಹ್ಮ್ ಹ್ಮ್ ಮೊದ್ಲಿಗೆ ನೀವು ಭೂಮಿನ ಅದ ಮಾಡ್ಕೋಬೇಕು ಸಣ್ಣಮಣ್ ಮಾಡಿ ಉಳಿದು ಹುತ್ಕೊಂಡು ಆಕೆ ಬೆಡ್ ಕಟ್. ಬೇಕಾಗುತ್ತೆ. ಎತ
ಓ.
ಹ್ಮ್ ಸರ್ ಹೇಳಿ ಸ ಹೋಲಿ.
ಹಲೋ. ಒಮ್ಮೆದೆ ಅದೇ ಫಸ್ಟೇ ನೀವು ಬೆಡ್ ಕಟ್ಸ್ಕೊ್ ಪೈರ್ ನಡ್ತೀವಿ ಅಂದ್ರೆ ಫಸ್ಬೆಡ್ ಕಟ್ಕೋಬೇಕು ಮಣ್ ಕಟ್ಕೋಬೇಕು. ನೀವ್ ಗೆಡ್ಡೆ ಏನಾರ್ ಗೆಡ್ ಏನಾರೂ ಇಡ್ತಿರ ಅಂದ್ರೆ. ಮಾಮೂಲಿ ಗೆಡ್ಡನ ಇಟ್ಬಿಟ್ಟು ಆಮೇಲ್ ಬೇಕಾದ್ರೆ ಬೆಡ್ ಕಟ್ಕೋಬಹದು.
ಸರಿ ಇದ್ ಮಾಡ್ತಾರಲ್ಲಾ ಅದಕ್ಕೆ ಒಂಥರ ಪೇಪರ್ ತರ ಹಸ್ತಾರಲ್ಲ.
ಹಾ ಅದಕ್ಕೆ ಹಾಸ್ಬೇಕಂದ್ರೆ ಫಸ್ಟ್ ನೀವು ಬೆಡ್ ಕಟ್ಕೊಂಡು ಮಲ್ಚಿಂಗ್ ಪೇಪರ್ ಹಾಸ್ಕೋಬಹುದು ಮಲ್ಚಿಂಗ್ ಪೇಪರ್ ಹಾಸದ್ರನು ಉಪಯೋಗ ಇದೆ ಸರ್. ಹಾ ಏನೇನ್ ಉಪಯೋಗ ಇದೆ ಅಂದ್ರ. ಅಂದ್ರೆ ಸರ್ ಕಳೆ ಬರಲ್ಲ. ಮತ್ತೆ ಯವಪರೇಷನ್ ಅಂಡ್ ಬಾಸ್ಪೀಕರಣ ಕಡಿಮೆ ನೀರು ನೀರು ಕಡಿಮೆ ಇದ್ರು ನಡೀತದೆ.
ಹ್ಮ್ ಹ್ಮ್.
ಅದ್ರಿಂದ ಮಲ್ಚಿಂಗ್ ಪೇಪರ್ ಹಾಕೋದ್ ಬೆಟ್ರು ಸರ್.
ಅದಕ್ ಹೆಂಗೆ ಅದ ಹಾಕ್ಸ್ತೀವ ಅಂತ್ರೆ ಹೆಂಗೆ ಖರ್ಚು ಅದು.
ಖರ್ಚು ಸರ್ ಅದು ಸರ್ ಇದೇ ನಾರ್ಮಲ್ ಇದಕ್ಕೂ ಬೆಡ್ ಕಟ್ಸ. ಅದಕ್ಕೋಬೆಡ್ ಕಡಿಸ್ತೀರ. ಆದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಾಗುತ್ತೆ ಮಲಚಿಂಗ್ ಪೇಪರ್ ಮತ್ತೆ ಮಲ್. ಕಚಿಂಗ್ ಪೇಪರ್ ಹಾಸಕ್ಕೆ ಆಳಗಳ ಕೊಡ್ಬೇಕಲ್ಲ ಕೋಲಿ ಎಲ್ಲಷ್ಟ ಇಷ್ಟ ಆಯ್ತದೆ.
ಹ್ಮ್ ಹ್ಮ್.
ಹಷ್ಟು ಬುಟ್ರೆ ಇನ್ನು ಏನು ಇಲ್ಲ ಸರ್.
ಹ್ಮ್ ವಾಡ್ಲಾ ಸರ್. ಹಾಕೆಬಿಟ್ಟಿ ಅಲ್ಲೇನೇ ಬಿಟಿಬಿಟ್ಟು ಬರೋದು. ಒಳಗೆ ಅಂದ್ರೆ ಮಲಚಿಂಗ್ ಪೇಪರ್ ಕೆಳಗಡೆನೆ ಬಿಟಿಬಿಟ್ಟು ಬರೋದು.
ಫಸ್ಟು ಅದು ಮಲ್ಚಿಂಗ್ ಪೇಪರ್ ಅಸ್ತೀವಿ ಅಂದ್ರೆ ನೀವು ಗಗೆಡ್ಡನ ಇಟ್ಬಿಟ್ಟು. ಅದಕ್ಕೆ. ಗೊಬ್ಬ್ರ ಅಂದ್ರೆ ಡಿ ಎ ಪಿ ಇಂತಥ ದೊಡ್ಡ ಗೊಬ್ ಡಿ ಎ ಪಿ ಮತ್ತೆ ಇಪ್ಪತ್ ಇಪ್ಪತ್ತು ಅಮೋನಿಯಂ ಸಲ್ಫೇಟ್ ಅಂತ ಬತ್ತದೆ ಅದನ್ನೆಲ್ಲಾ ಹಾಕ್ಬಿಟ್ಟು.
ಹಾಂ.
ಮಲ್ಚಿಂಗ್ ಡ್ರಿಪ್ ಉಟ್ಬಿಟ್ಟು ಆಮೇ ಮಲ್ಚಿಂಗ್ ಪೇಪರ್ ಹಾಕ್ಬಿಡುದು.
ಹ್ಮ್.
ನಾವೇನು ಹೋಲ್ ಮಾಡಂಗೆ ಇಲ್ಲ ಅದೇ ಗಿಡಗಳೇ ತೂತ್ ಮಾಡ್ಕೊಂಡು ಬತ್ತವೇ ಪೈರು.
ಹ್ಮ್ ಹ್ಮ್ ಹ್ಮ್.
ಪೈರ್ ಬಂದ್ಮೇಲೆ ಚಿಕ್ಕ ಪೈರ್ಲಿ ನೀವು ಅದ್ಕೆ. ಲಘು ಪೋಷಕಗಳು ಅಂದ್ರೆ ಇಪ್ಪತ್ ಇಪ್ಪತ್ತು ಜಿಪ್ ಸಮೋಸ ಐತ ಇಂತವಲ್ಲ ಅದ್ನ
ಹ್ಮ್
ಸ್ವಲ್ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಲ್ಸ ಉಯ್ಕ್ ಹೋಗಬೇಕು
ನೀರು ಕಾಲ ಹಯ್ತಾ ಇದಂಗೆ ಮೂರು ತಿಂಗಳಾದ್ಮೇಲೆ ಗಿಡ ಒಂದು ಲೆವೆಲ್ ಬರ್ತದೆ ಆಮೇಲೆ ಬೇಕಾದ ನೀವು ಯಾವ ಬೇಕಾದದ ಗೊಬ್ಬರನ್ನೆಲ್ಲ ಕೊಡ್ಬೋದು ಪೊಟಾಸು ಯೂರಿಯಸ್ ಇದೆಲ್ಲ ಕೊಡ್ಬೋದು ಇದು ಹನ್ನೊಂದು ಹನ್ನೆರಡು ತಿಂಗಳು ಬಸ್ ಇದು ಬಾಳ ಹನ್ನೆರಡು ತಿಂಗಳು ತಟ ಸ್ಟಾರ್ ಆಯ್ತದೆ
ಹ್ಮ್ ಸಲ್
ಹ್ಮ
ಹ್ಮ್
ತ
ಇ ಹೆಂಗ ಸರ್ ರೈಟ್
ಬಾಳೆ ಸರ್ ಈಗ ತೋಡ್ತದ್ರೆ ಒಂದ ನಲ್ವತ್ ರೂಪಾಯಏನ ಕಟ್ ಮಾಡ್ತಾರೆ ಸರ್ ಎಲ್ಲಾಕ ಪಚ್ಚಬಳೆ ಇಪ್ಪತ್ತು ರೂಪಾಯಿ ಸರ್
ಹ್ಮ್ ಸುಮಾರು ಎಸ್ಟ್ ಖರ್ಚ್ ಆಗಬೋದು ಸರ್ ಎ
ಒಂದುವ ಹ